ನಮಸ್ಕಾರ ರೀ ಮಿಯಾ ದೊಡ್ಡ ನಮಸ್ಕಾರ
ಪುಣೆ ಬ ಪುಣೆ ಬರ್ಲಿ ಫೋನು ಪಿಕ್ ಮಾಡಿದಕ್ಕೆ
ಹಾ ಕರೆ ಸ್ವೀಕರಿಸತೀವ್ರೀ ನಾ ಯಾರ್ದಾದ ಕರೆನೇ ಸ್ವಲ್ಪ ನಂದು ದೂರವಾಣಿ ಮೊಬೈಲ್ ಸ್ವಲ್ಪ ಖರಾಬ್ವ ಗಿದೆ ಕೆಟ್ಟದಾಗಿದೆ
ಯಾರ್ದು
ರಂದು ಕರೆಯನ್ನು ಎ ಸರಿಯಾದ ತಗಿ ಸ್ವೀಕರಿಸಲು ಆಗುತ್ತಿಲ್ಲ
ಹಾ ಬದಲಾಯಿಸಿ
ಮೊಬೈಲಿನಲ್ಲಿ ಸ್ವಲ್ಪ ಸಮಸ್ಯೆ ತುಂಬಾ ಇದೆ ಏನು ಮಾಡೋದು
ನೀವ ಬದ್ಲಾಯಿಸಿ ಬದ್ಲಾಯಿಸಿ ನಿಮ್ಮ
ಹ ಬದಲಾಯಿಸ ಬದಲಾಯಿಸತಕ ದುಡ್ಡು ಇಲ್ಲಾರ ಮಾರ ಯ ದುಡ್ಡ ಎಲ್ಲಿಂದ ತರದು ಇಲ್ಲಿಗೆ ನಮ್ದ ಪಿಜಿ ಕೋಣೆಯ ಬಾಡಿಗೆ ಕಟ್ಟಕ್ಕೆ ನಮ್ದು ಹರಿದು ಹೋಗ್ತಿದೆ ಇನೋ
ಹ
ಇನ್ನು ಹೊಸ ಜಂಗಮವಾಣಿ ಅಂದರೆ ಮನೇೆಯಲ್ಲಿ
ಹಾ ಹ
ಇರೋ ಮೇರೋ ಮೆಟ್ಟಲ್ ತಲ್ಲಂತ ಕೆರ ಕಿತ್ತೋದಲ್ಲ ಕೆರೆ ಕಿತ್ತ ಜನ ಬರತರ ಹೊಡಿತಾನ
ಹ
ಹ್ಮ ನಾಲಾಯಕ್ ಅಂತ
ಹೇಳಿ ಏ ಮಳೆಗಾಲ ಬಂತು ನಿಮ್ಮೂರ. ಕಡೆ ಹೆಂಗೆ ನಿಮ್ಮಊರ್ ಕಡೆ ಬಾಳ ಬರಗಾಲಂತಲ್ಲ ಕೇಳಪಟ್ಟೆ.
ಬರಗಾಲ. ಆದ್ರೂ ಈ ನಾ ಕೂತಿರೋ ಕಿಡಕಿಯಿಂದ. ಹೆಂತ ಚೆನ್ನಾಗ ಇದು. ಹುಡುಗೀರೆಲ್ಲ ಕಾಣ್ತಾರಂತೆ ನೋಡ್ತಾ ಇದ್ದೆ.
ಹ ಹ ಹ ಹಾ ಹಾ ಹಾ
ಹಾಟ್ ನಾನ್ ಸಕ್ಕತೇರಲ್ ಬಿಸಕೀದೀನಿ. ಈ ಕಡೆಯು ಪಿ ಜಿ ಹುಡುಗಿಯರು ಈ ಕಡೆ ಪಿ ಜಿ ಹುಡ್ಗ್ಯರು. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ. ಅವರು ನಾನ್ ಅವ್ರು ನೋಡ್ಬೋದು ಅವ್ರು ನನ್ನ ನೋಡ್ದಾಗಲ್ಲ.
ಯಾಕೆ ಆತರ ಯಾಕೆ.
ತರಾ ಗಾಜಿನ ಕೆಟಕಿಗಳು ಮಾಡ್ಸಿದ್ದಾರೆ. ನಮ್ ಮಾಲಕ್ರು ಹ್ಮ್ ಹ್ಮ್ ನಮ್ಮೂರಲ್ಲ
ಒಳ್ಳೇದಾರಿ ನಿಮ್ ಮಾಲಕರಿಗೆ ಪುಣ್ಯ ಸೀರಲೀ.
ಹೇಳಲ್ ಬಿಡ.
ಹ್ಮ ಹ್ಮ ಹ್ಮ
ನಮ್ಮಲ್ಲಿ ಏನು ಬರಗಾಲ ಬರಗಾಲ ಇದೆ.
ಹ್ಮ್ ಯಾಕೆ ನಿಮ್ ಕಡೆ ಮತ್. ತ್ತೆ ಭತ್ತ ಭತ್ತದ ನಾಡು ಅಂತಾರ ಆದ್ರು ಬರಗಾಲ್ ಅಂತಾರಲ ಯಾಕೆ.
ಮತ್ತೆ ಇದು ತಿಂಗಳದ ಡ್ಯಾಮಲ್ಲಿ ನೀರ್ ಇದ್ರ ಬಾಳ. ಒಳ ಹರಿವು ಇತ್ತಪ್ಪಂದ್ರ ನೀರ್ ಬಿಡ್ತಾರಪ್ಪ ತುಂಬ ಡ್ಯಾಮ ಏನ ಇಲ್ಲ. ಒನ ಒಂಟೊಂಟ ನೀರ್ ಇಲ್ಲ್ ಬಿಡು. ನೀರ ಬಿಡ ಬಿಡಂದ್ರ ಎಲ್ಲ ನಗೆ ನಾಲೆ ಬಿಟ್ರ ಇಲ್ಲಿ ನಾಲೆ ಹಾ ತರ ನಾಲ್ದ್ಯಾಗ ಎಲ್ಲ ಒಡದೋಗ್ಯವ.
ಹ್ಮ್
ಅಹ ನೀರ್ ಸೋ ಆಗುತ್ತಾ ಮಳೆ ನೀರ್ ನಿಂದ್ರಂದ್ರ ಎಲ್ಲಿ ನಿಂದ್ರತವ್.
ಹೌದೌದೌದು ಅದು ನಿಜ.
ಕುಡ್ಯಕಷ್ಟ ಉಳಷ್ಯಂದ್ರ.
ಹ್ಮ ಹ
ಕುಡೆಕ್ ಬಳಸಕ್ ನೀರ. ಗೃಹ ಬಳಕೆಗೆ ಅಷ್ಟೇ ಉಳಿಸಕೊಂಡಿದ್ದಾರೆ ಕೆರೆಯಲ್ಲಿ.
ಹೌದಾ
ಹ್ಮ್
ನಿಮ್ ಕಡೆ ಬಾಳ ಭತ್ತ ಬೆಳೀತಾರಲ್ವಾ.
ಭತ್ತ ಬೆಳೆದು ಜಾಸ್ತಿ ಹೌದು.
ಹೇಳಿ ಅದ್ರ ಬಗ್ಗೆ ಹೆಂಗೆ ಬಿತ್ತನೆ ಮಾಡ್ತಾರೆ ಹೆಂಗೆ ಏ ನಾಟಿ ಮಾಡ್ತಾರ.
ಹೆಂಗ ನಾಟಿ ಮಾಡದು ಫಸ್ಟು ಓ ಮೊದ್ಲು. ಡ್ಯಾಮಿಂದ ನೀರ್ ಬಿಡೋದು ಯಾವಾಗಂಗ ಗೊತ್ತ ತಿಳ್ಂದ್ರ ಹಾ ಆದ್ರೆ ಅದಕ್ಕೆ ಎರಡ ತಿಂಗಳ ಮುಂಚೆಕ್ಕೆ ಒಂದು ಮಡಿನ ಪೆಟ್ರೋಲಿಂಗ್ ಮಾಡಿ ಅಂದ್ರೆ. ಟ್ರಿಲ್ಲರ್ ಎಲ್ಲ ಹೊಡದು ಟ್ರ್ಯಾಕ್ಟರಿಂದ. ಎಲ್ಲ ಹೂಳಿ ಸಮತಟ್ಟ ಮಾಡಿ. ಮತ್ತೆ ನೀರ್ ಬಿಟ್ಟು ಮತ್ತೆ ಇನ್ನೊಂದ್ಸಲ ಸಮತಟ್ಟು ಮಾಡಿ ತೌಡಿ ಮಾಡಿ.
ಹ್ಮ್ ಹ್ಮ್
ಆಮೇಲೆ ಬೀಜ ಹಾಕ್ತಾರ ಬೀಜ ಫಸ್ಟ್ ಬೀಜಕ್ಕೇನ ಫಸ್ಟ್ ಬೀಜ ಒಂದಿನ ನೆನ್ಸಿಡ್ತಾರ.
ಹ್ಮ್
ಒಂದ್ಸ ಒಂದು ಯಾಶಿಡ್ ಹಾಕಿ ನೆನ್ಶಿಡ್ತಾರ ಅಂದ್ರೆ. ಆರ್ಗ್ಯನಿಕ್ ಯಾಸಿಡ್ ಅಂದ್ರೆ ಸಾವಯವ ಯಾಸಿಡ್ ಹಾಕಿ. ಅಂದ್ರೆವೆ ಬೇಗ ಬೆಳೆಯೋದು ಅಂತ ಹಾಕಿ ನೀನ್ ಇಡ್ತಾರ ಆಮೇ ಬೀಜತಗದು ಒಂದು ಸಾಲ್ ಮಾಡ್ಕೊತಾರ ಮಡಿಯಲ್ಲಿ ಮಳೇಲ್ ದಪ್ಪನಾಗ ಆ ಇದು ನೆಲ್ ಉಕೊಂಡು ಹೋಗ್ ಅದು ನೆನ್ಸಿದ್ನಲ್ಲ ಒಂದನ ಸೇಳ್ತ ದಪ್ಪನಾಗ ನೆನ್ಸಿದ್ ಎಪ್ಪನ ಉಪ್ಕೊಂಡ್ಗತಾರೆ
ಹ್ಮ ಹ್ಮ
ಅವು ಬೆಳೆ್ದ ಅವ್ನು ಸಸಿ ಕಿತ್ಕೊಂಡು ಕಿ ಮತ್ತೆ ಇನೊಂದು ಮಳ ಸಮತಟ್ಟು ಮಡಿ ಮಾಡಿ ಅದಕ್ಕೆಲ್ಲ. ಆಹ್ ಹೋಳಿ ಕೀಳಿ ಗಸಗಸ ಎಲ್ಲ ಸ್ವಚ್ಛ ಮಾಡಿ. ನೀರ್ ಬಿಟ್ಟು ಅದ್ರಂದ ದರದಿಂದ ತುಳಸಿ ನೀರ ಟ್ಯಾಕ್ಟರ್ ಇಂದ ಎಲ್ಲ ರೂಟ್ರಲ್ಲ ಒಡಸಿ
ಹಾ
ತೌಡಿ ಮತ್ತೆ ತೌಡಿ ಮಾಡಿ ಸಸ್ಯಚ್ಚ ಸಸ್ಯ ಹಚ್ಚಾರ್ ಕೊಡದಾರ
ಹೆಂಗೇ
ಅವರು ಬಂದ್ ಸಸಿ ಕಿತ್ತಿ ಅಲ್ಲಿಂದ ತಂದು ಬೇರೆ ಕಡೆಯಿಂದ ಯಾವ ಯಾವ ತಳಿ ಒಬ್ಬೊಬ್ರು ತಳಿ ಸಸಿ ಹಾಕಿರ್ತಾರ ಆ ತಳಿ ತಂದು ಯಾವ್ದ ಬೇಕು ಆ ತಳಿ ತಂದು ಹತದ ಹಚ್ಚೆ ಆ ಅಚ್ಚಿ ಮೂರ್ ದಿನಕ್ಕೆ ಅಷ್ಟೇ ಮೂ ಮೊ್ನ ಗೊಬ್ರು ಹೋಗದು ಗೊಬ್ಬ್ರ ಡಿ ಎ ಪಿ ಎನ್ ಎ ಪಿ ಎನ್ ಎಕ್ಕೆ ಅಂತಿರ್ತವ ಅದ್ನೆೆಲ್ಲ ಊಗದ ಅದ ಉಗ್ಗಿದ್ಮೇಲೆ ಮತ್ತೆ ಓ ಇಪ್ಪತ್ ಇಪ್ಪತ್ತರಿಂದ ಮೂವತ್ತು ದಿನಕ ಕಳೆ ಬರುತ್ತ ಪಫಸ್ಟ್ ಮೊದಲನೇ ಕಳೆ
ಹ್ಮ್ ಹ್ಮ್
ಫಸ್ಟ್ಗೆಗೆ ಅದ ಹಚ್ಚಿದ ಮೇಲ್ ಕಳಹಣ್ಣ ಕಳಹಣ್ ಉಗಿರ್ತಾರ. ಅಂದ್ರೆ ಎಗ್ಗೊಬ್ಬರು ಉಗ್ತಾರಲ್ಲಾ ಅದರಲ್ಲೇ ಕಳೆ ಎಣ್ಣೆ ಮಿಕ್ಸ್ ಮಾಡಿ ಉ ಉಗಿರ ಜರ
ಹಾ
ಮತ್ತೆ ಕಳೆ ಬಂದಾಗ ಮತ್ತೆ ಕಳೆ ಕೆತ್ತ ಕ ಹೋಗ್ತಾರ.
ಹ ಹಂಜೆ
ಕಳೆ ಕಿತ್ತಿ ಕಳೆ ಕಿತ್ತಿ ಆದದ್ಮೇಲೆ ಮತ್ತೆ ಗೊಬ್ಬರ ಹೋಗತಾರ ಅಂದ್ರ ನೀರ ಏಕ್ ಇರ್ವಾಗ ಹಗ್ ಹ ಗೊಬ್ಬರ ಹುಡ್ಗಿ ಎರಡನೇ ಗೊಬ್ಬರ ಮೂರನೇ ಗೊಬ್ಬರ ಎರಡನೇ ಕಳೆವು ಮೂರನೇ ಕಳೆವು ಅಂತಿರತ್ತ.
ಹಾ ಹಾ
ಆಥರ ಎಲ್ಲ ಸಗದು ಆಮೇಲೆ ಭತ್ತ ಕೈಗೆ ಬಂದಾಗ ಮಳೆ ಬರತ್ತೆ ಬೋಳಿ ಮಗಂದ ಮಳೆ
ಮಳೆಗೆ ಯಾಕ ಬೈತೀರಾ
ಹ್ಮ್ ಅದ ಬೈದಾಗ ಬರ್ತ ಈಗ ಅದ ಯಾವಾಗ ಬರ್ತದ ನಾವವು ಸಸಿ ಎಲ್ಲ ಬೆಳೆಲ್ಲ ಕೈ ಬಂದಿರ್ತಲ್ಲ ಅವಾಗ್ ಬರ್ತ್ತಾ ಆಾು ಮಾಡ
ಹ ಹ ಹಂಗ
ಹಾ ಬೇಕಾದಾಗ ವರದ
ಏನ್ ಗಾಳಿ ರೀ ಬೀಸತದ್ ಗಾಳಿ ಒಟ್ಟೆ ಒಂದ ಇಪ್ಪತ್ ಕಿಲೋಮೀಟರು
ಗಾಳಿ ಬೀಸತಿದೆ ಗಾಳಿ ಬೀಸುತ್ತತ್ತು ಹುಡ್ಗಿ ಟೆರಸ್ ಮೇಲೆ ಬಂತು ಆ ಹುಡಿಗೆ ಕೂದ್ಲಯಲ್ಲ ಹಾರಾಡ್ತಿತ್ತು ಸಕ್ಕತ್ತಗಿ ಕಾಣಸತ್ತ ಆ ಹುಡಗಿ ಅದೇ ನೋಡ್ಕೋತ ಕೂತಿದ್ದೆ ನೀವು ಬಂದ
ಇವೆಲ್ಲಾ ಮಾಡ್ತೀರಾ ನೀವು
ಇದೇ ಹಾ ಇದ ದರಿದ್ರ ಕೆಲಸ ಇದ
ಹ
ಇದು ತುಂಟ ತನಸ ಇರ್ಬೇಕು ಮ ಇಲ್ಲ ದೀದರೆ ಹೆಂಗೆ
ತುಂಟತನ
ಹ್ಮ ನಾವವು ನೋಡ್ದೆ ನಾವು ನೋಡಿದ್ರೆ ಅವ್ರಿಗಷ್ಟ ಬೆಲೆ ನಾವ ನೋಡಲೀಕ ಅವ್ರಿಗೆ ಏನ ಬೆಲೆ
ಹ ಹಂಗೆ
ಗೊತ್ತಾನಿಗೆ
ಹಾ ಗೊತ್ತು ಗೊತ್ತು
ಹಾ ನಿಮ್ಮನ ನೋಡಕ್ ತುಂಬಾ ಜನ ಬರ್ತಾರೆ ನೀವೇ ತಿರಸ್ಕರ್ರಿಸಿ ಹೋಗ್ತೀರಿ
ನಮ್ಮನ್ ಯಾರ ನೋಡತಾರೀ ಪಾ
ಹಿಗದ ಹಿಗಂದು ಇಕಡೆ ಸುಕನ್ಯ ಆದ ಇಕಡೆ ಯಾರು ತಬಡಾ
ಮತ್ತೆ ಕಾಲೇಜ್
ನಿಮ್ಗೆ ನಿಮ್ಗೆ ಪ್ರಿಯಾಂಕಾ ಬಸವರಾಜ್ ಗೊತ್ತಾ
ಯಾರು
ಪ್ರಿಯಾಂಕ ಬಸವರಾಜ
ಗೊತ್ತಲ್ರಿ ಪಾ
ಗೊತ್ತಿಲ್ರಿ
ಗೊತ್ತಿಲ್ಲ
ತನ್ನ ಗೊತ್ತಿಲ್ರಿ
ಗೊತ್ತಿಲ್ರರಿ ನಮ್ಗೆ ನೀಮ ಗೊತ್ತಿದ್ರಿ ಹೇಳ್ರಿ ಯಾರ ಅವರು ಏನು ಅವ್ರ ಬಗ್ಗೆ ಹೇಳ್ರಿ
ಹ್ಮ್ ಹ್ಮ್ ಪ್ರಿಯಾಂಕಾ ಬಸರಾಜ್ ಅನ್ನ ಹುಡುಗಿ ಪ್ರಿಯಾಂಕಾ ಪ್ರಿಯಾ
ಹ ಆಯ್ತು ಮುಂದೆ ಹೇಳಿ
ನೀವು ಕೇಳಿದ್ರ ನೀ ಹೆರಡನೇ ತೀಕುವುಾಳ ಜೊತೆನ ಓದಿದ್ದೀರಿ
ಹ್ಮ್ ಗೊತ್ತಿಲ್ಪೋ ನೆನ ಪಲ್ಪ
ಹ ಹಾಮ್ಮ ಹ ನಿಮ ಗಿಡ್ನಾಗಾವ
ಆ
ಹಾ ಹ ಹಾ ಇ ಚಲ ಒಳ್ಳೆ ಮಾಗ ಹಾ ಹಾ ಹಾ ಏನು ಸಂದೇಶ ಮಾಡಿಲ್ಲ ನೀವು
ಸಂದೇಶ ಅಂದ್ರ ಏನು
ಅ್ದಲಯಾ ಅವರಿಗೆ ನೀವು ಸಂದೇಶಗಳನ್ನು ಕಳಿಸಲ್ವೇ
ಯಾವತರ ಸಂದೇಶ
ರೀಲ್ಸ್ಗಳುದು
ಇಲ್ಲ ನಾವು ಈಗ ಹಳೆ ಮಂದಿನ ಬಿಟ್ಟು ಹೊಸ ಮಂದಿ ನಡ್ಕೊಂಡಿ
ಹಸ ಮಂದಿ ಇಡ್ತ್ರ ರವಿ ಅಂತೂ ಬಿಟ್ಟಿರ್ಬೋದಲ್ಲ ರವಿ ಬಿಟ್ಟಿರ್ದಲ್ಲ
ಇಲ್ಲ ಇಲ್ಲ ಬಿಟ್ಟಿಲ್ಲ ಅವ್ನ್ನ ಬಿಟ್ಟಿಲ್ಲ
ಹಾ ಬಿಡಲ್ಲ ಏ ಎಲ್ಲರೂ ಬೇಕಂದ ನ
ಹ
ಎಲ್ಲರೂ ಬೇಕು
ಎಲ್ಲಾರೂ ಬೇಡ ನಮ್ಗೆ
ಹ್ಮ ಹಾ ಏಕೆ, ಇನ್ನು ಅರ್ಧ ಎಷ್ಟು? ಅರ್ಧ, ಅರ್ಧ ಇದೆಯಾ! ನಿಂದ, ಏನಾದ್ರು? . ನಿಮ್ಮಲ್ಲಿ ಏನಾದ್ರು! ಕ ಏನಾದರು ಕಮ್ಮಿ, ಆಗಿದ್ದೀಯಾ? ..
ನಮ್ಮಲ್ಲಿ, ಬಾಳ ಕಮ್ಮಿ ಇದೆ? ಅವ್ರನು ಅಡ? ..
ಹ್ಮ್, ಹ್ಮ್, ಹೇ, ಇಲ್ಲ ಭಯಂಗಿಲ್ಲ! ಹ್ಮ, ಹ. ..
ಆ, ಇಲ್ಲಿ ಸುಮ್ನೆ, ಇನ್ನೊಂದ ಸ್ವಲ್ಪೊಳಗ್ ಸೋತಿಬಿಟ್ಟೆ, ನನ್ ಆಟನೇ ಸೋತ್ಬಿಟ್ಟೆ? ...
ಅಲ್ಲ ಆಡ್ಕೊಂಡು ಹಾಡಿಕೊಂಡ? .. ಇಲ್ಲಿ, ಇಲ್ಲಿ, ಅನ್ಕೊಂಡಿದ್ದೆ ಮಾಡಕ್ಕೆ ಬಂದ ಲೌಡೆ- ..
ಆಯ್ತು ಆಯ್ತು ಸಮಯ! ಆಯ್ತು ನಾನು ಹೋಗ್ತೇನೆ? ..
ಹಾ, ಹ, ಹೋಗುವ! ಇನ್ನೊಂದು ಕರೆ ಮಾಡು? - ..
ನೋಡ್ ಚಿನ್?. ..